ಹತ್ತ
ಹಮ್ಮ್ಣ ಹಂಗೆ ಮಾತಾಡಣ ಹತ್ತದ ಅವತ್ ಫೋನ್ ಮಾಡಿ ಸಬ್ಮಿಟ್ ಮಾಡಿಲ್ಲ. ಮಾಡಿಲ್ಲ ಅವ ಬಂದಿಲ್ಲ ಅವತ್ತು. ನಾಲ ಕುಡ್ ಮಾಡಿ ಯಾರ -ಹ್ಮ್ ಹ -ಕದಯತ -ತ
ಹು- ಹಾ- ಹೇಳ ನೋಡ ಚೆಕ್ ಮಾಡುವ ನೋಡ್ತದರಳ. ಡಿನ್ನರ್ ಯಾವಾಗ ಬಂ ಅಲ್ಲ ಡಿನ್ನರ್ಗ್ ಹೋಗಲ್ಲಂದು ಮಂದಿಗ್ ಬಂದಲ್ಲೋ ಕಾದರ್ ಕರಕ ಮಾಂತ ನನಗೆ ಕಾದರಿಊ ಹಂತ -ಹ -ಅದು ಮಾಡನ್ರಿ ಇದು ಎಲ್ಲಾ ಮಾಡನ್ ಹೌದು ಬಂದ ನಮಕದ ಮ- ತಕೋಟೆ ಮಾಡುದು ನಾವೇ ತಿಂಬದ ತಗದವ್ರ ಯಾರ್ -ತ- ಇದು ಹೋಟಲ್ ನ- ಮಾ- ತ -ಹೋಟಲ್ ಹೋಟಲ್ ತಗದ್ರ ಅದೊಂದು ಬೆಿಟ್ ನೋಡ್ತ ನಮ್ಗ ಏನ್ ಇಷ್ಟ ಬರುತು ಮಾಡ್ಕ ತಿನ್ಬೋ ಈತ ಇದ್ರ ನ್ ಮಾಡ್ತೇನೆ
ಎಳ ಬಾರಿ ಬನ್ನರು
ಹೇಳ ಹೇಳ್ತದ ಮತ್ತ ಅವ ನಾಚ ಅಂತ -ಮು- ನಾಚ- ಪ- ಎಲ್ಲ ಅಲ್ಲ ನಮ ಯಾವಾಗ ನಮಸ ಮದ್ ಅಲ್ಲ ನಮಿಸ ಯಾವಾಗಲ್ಲ ಮಸ ಮದ ಇನ್ನ ಒಂದು ಇನ್ನ -ಕ -ಕ -ಲ ಮತ್ತ ನನಗ -ಆ ನಾನ್ ಅದಿ ಕೇಳ್ದು ಈಗ ಹೊಟ್ಟೆ ತುಂಬಿದ್ರೆ ಎರಡ್ ಪರ್ಸೆಂಟ್ ಅಮ್ತ ಈಗ ಹೊಟ್ಟೆ ಮತ್ತೆ ಆಾಕ್ಲ ಆಗ್ತ ಎಲ್ಲ ಅದಿ ತ್ರೀ ಪರ್ಸೆಂಟ್ ತಗಂಬಬಿಟಂತ
ನಿಲ್ಲಿ ಮನ್ನ ಆಶ್ವವಾಗಿಲ್ಲ ಮ ನಿಲ್ಲಿ ಆಶ್ ಆವಾಗಿಲ್ಲ ಮೊದ್ಲಿ ಕೇಳ್ತಾನ ಮನ್ ನ
ೋಗ ಮ ಇಾಗ ಅಷ್ಟ ಆಾರಿಲ್ಲಲ್ಲ ತಗತಗ ಮತ್ತೆ ಪ ನ್ನ ಇದುನ್ನ ಬಿರಿಯಾನಿ ಮಾಡಕ್ಕೆ ಬರುತ್ತೆ ಆಾಕದಲ್ಲ ಆಲಮಸ ಬರುತ್ತೆನ್ನ
ಬರ
ೋನ್ ತಗರ್ತದ್ರ ಯಾವ ಹ ಬ ಬ ಅವ ಸುಂದರ್ಲ್ಲವರ ಎಲ್ಲ ನ ತದು ಬಾಯ ಮಾ ಹ ಎಕ್ಕೆ ಏನ್ ಏನ ಮೂರು ಲಕ್ಷತ ಜಾಗ ಜ ಜೇತ ಜೇತ ಇನ್ನೊದ್ ಕೊಡ ಬಡ ತಟ್ಟಿ ಇ ತ ತಿಂತಾಪಾ ಸಂತ ಮರಂಗಿಲ್ಲಾ ನಾ ತವಿ ಹಾ ಹ್ಮ ಬೇಾರ ಯಪ್ಪ ಇತೆ ಹ್ಮ್ ಸ ಕಳತ್ ಹ್ಮ
ನಿ ಜಟ್ದದೆ ಎಲ್ಲ ಕಟ್ಟು ಮಾಡತ್ಸ
ನೀ ಬಡಕ ಸ ಜಸ ನೀ ಮೂರು ಲಕ್ಷ ಕೊಡ್ಬೇಕಂತ ಫೋನ್ ಮ್ಯಾಗ ಯಾರು ಕೊ ಫೋನ್ ಪೇನಾಗ ಫೋನ್ ಪೇನಾಗ ಲೋನ್ ಕೊಡ್ತಾರಾ ಬಿಲ್ಲ ಯಾವ ಆಪ್ಗಳು ಇದದಾವಲ್ಲ ಯ ಬಲ್ಲ
ೌ ಯ ಲ್ವಾ ಬ ಇಂಟ್ರೆಸ್ಟ್ ಬಾಳ ಆಗ್ತಾರ ಅವದು
ಂ ಅಲ್ಲ ಬ್ಯಾಂಕ್ನಗ್ ತ್ಬಿಟ್ರಿ ಬ್ಯಾಂಕ್ನಗರ
ಹಡ ಮೊನ್ನೆ ಆಡ
ಚಾಡ್ ತಾಂಡ ನವಜ ಎಷ್ಟ ಎಷ್ಟು ಕಟ್ತ ಅಲ್ಲ ಮಸ್ ತಿನ್ವತ್ತ ಹತ್ ಸಾವಿರ
ಏನ್ಜ ಎದುಕ್ಕ ಹ ಎಸ್ಐಪಿ ಮಾಡಿದ ಎರ್ತ ಬರ್ತಿರದಲ್ಲ ನ ಗತ್ತಿನ ಮುಣ ಎಬ ಹ
ಿನಕಿಂತ ಎಬ್ಬಟ್ಟ ಕದರ ಟ್ಲ್ತ್ ಫೇಲ್ ಆಯ್ತಾ ಇನ್ನೇನ್ ಹೇಳಪ್ಪ ಕ್ ಆರಾಮೆ ಅಷ್ಟುಪ ಅಷ್ಟು ನೋಡಪ್ಪ
ಇ ಇ
ಇಂಟ್ರೆಸ್ಟ್ ಅಂದ್ರೆ ಅ ಮ ಬಗ್ಗೆ ನಿನ್ನಂಗ ಗೊತ್ತಿದಲೇ ನನಗೆ ಹೇಳೋ ನಮ್ಮ ನಚಿನ
ಅಲ ಮುನ್ನ ಎ ರಕ್ಕ ಐಸ್ರ ತಾಕಾದ್ರರು ಕೊಡತ್ಂತ
ಆ್ ನಾವೇ ಬ್ಲೇಡ್ ಅಂದೆ ಫ್ರೆಂಡ್ಸು ಮೂವತ್ ದಿನ ತರಂಗಂತೆ ಅದೊಂದು ಕಸ ಇಪ್ಪತ್ತ್ತು ಜನ ತರದಕ್ಕೆ ಊರಿ ಹಕ್ಬಿಡ್ತ ಅಲ್ಲಾ ಈಗ ನಾವ್ ಕೇಳ ಅಲ್ಲ ಈಗ ಡಿನ್ನರ್ ನಮಗ್ ಮಾಡಸ್ಬೇಕತ್ತ ಅಣ್ಣಗ ತಮ್ಮಗಾವೆಲ್ಲಾ ಆಮೇಲೆ ಮದ್ವೇ ಆಗ ಬತ್ತಾತ್ತು
ಳ ಹ ನೂಂತ ಅಂತ ರೊ ರೊಕ್ಕ ಇಲ್ ಅಂತಾನ ಇದ್ದ ದುಡ್ಕೊಂಬದ್ ಬಿಟ್ಟು ಚೋಳಿ ಹೋಳಿ ಎಲ್ಲಿಲ್ಲಗ್ ಮಾಡಿದ್ವಿ ಬಟ್ಟಿಂಗ್ ಆಡಿ ಆಡಿ
ಅವನ್ ಬಟ್ಟಿನ ಯಾವ ಜವಾಡ ಒನ್ ಕಸಂಡತ್ರ ಮೈವುಮ್ಮ ಕಸಂಡದ ಯಾಮ ಕುಷಮಮೇಗ ಕುಷಮಮೇಗ ್ಮ ಕಬ್ರ ಆಸ್ ಹೌನು ಮ ಅವನ್ ಕಸ ಕಟ ನಾವುಂತಕ್ ಸಾಲ ತೊಂಡೋಣ ಆಯ್ತಾ
ಅದು ೈಸರಾ ಉಮ್ಮ ಆಯ್ಕನ ಅವಯ್ಯಐಸರ ಆಡಿಬಡ ಕುಟ್ಟಿ ಕೊಡ ಕ ಹ ಸ್ವ
ಅರ ಮೆ ಮ ಮ ದಗ ಪಯಸ ಉಂಟು ಮಾಡದಾನೇ ಅಪಯ ಎಂತ ನಡಿದ್ಮೇಲೆ ಹತ್ ಸರ್ ಕೊಟ್ಟ ಕಾಯಸಂದ ಹ ಇಲ್ಲ ೋ ಹೇಳ ಹೊತ್ತೆೇನ್ ಬೇಕತಾರಯ ಅವರು ಪೂರ್ೀ ಮಾತ್ರ ಸಿಂಗಿಲ್ಲ ಎದು ಕಂಗ ಪುಣ ಹತ್ತನ್ ಸುಲ್ಲ
ಹಾಗಗೆ
ಅಲ್ಕ ಅಬ್ದುಲ್ ವಡಿಸಸ್ತ ಎಲ್ಲ ಅಬ್ದುಲ್ ಗಡ
ಅಬ್್ದುಲ್ಲ ಆಡ್ತ
ಹ ಆಸತಾನ ಮರಿತ ಆಡಸದ ಬೆಷ್ಟ
ಹ
ರೊಕ್ಕ ಕೊಟ್ಟ ಅಂದರಲ್ಲ ಕೊಡ್ತಾರ ಕದ ಗೊತ್ತಿಲ್ಲಂದ್ರ ಹೋಗಿರ ಸಿಕ್ಕಿದ್ರ
ಇನ್ನೊಂದು ಆರಗಟ್ಟ ಕೊಡತನ ಆರೆಗಟ್ಟ ಕೊಡತ
ಧೈರ್ಯ ಇರ್ ನೋಡ್ಕ ಧೈರ್ಯ ಅದಮ ಪ್ರವ ಬ ಮನ್ನೆ ಮತ್ ಮದಿವೆ ಎಲ್ಲಾ ತಾನೇ ಮಾಡಿಸಿದ್ದು ಬ್ಯಾನರ್ಗಳು ಹೆಂಗ ಹಾಕಿದರಲ್ಲಮ್ಮ ಬ್ಯಾನರ್ಗಳು ಹೆಂಗ ಹಕ ಹಾ ಅ ರೇಟ್ವ ಅವಾಗೆ ಅವತ್ತಿನ್ ದಿನೆ ಬಾಲ ಧೈರ್ಯ ಅವತ್ತೆ ಅಬ್ದುಲ್ನ ಮದ್ವೆ ದಿನ ನೇ ಅವತ್ತ ಅಬ್ದುಲ್ ಲ್ಲ ಮತ್ತೆ ಯ ಹಾಗಾಗಿ ನೀವ್ ನ ಇದ್ರಲ್ಲ ಬಂದ ಲ್ಲ ಅಪ್ತುಲ್ಂದ ಮದ್ವೆ ದಿನಾನೇ ಸತಮ ಎ್ದ ಮನಿಲ್ಲ ಅಬ್ದುಲಂದು ಮದುವೆ ದಿನ ನಿಕಾ ಇತ್ತು ಕೌತಾಳಾಗ ಅವತ್ತಿನ ದಿನಾನೇ ಮದ್ವೆ ಇತ್ತಾ ಇಲ್ಲಿ ಸ ತಿರುಗಾ ಮಾರ್ದಿನ
ಒಂದ್ ದಿನ ಗ್ಯಾಪ್ ಇತ್ತ ಅಬ್ದುಲ್ದ ಗ್ಯಾಪ್ ಇತ್ತ ನಾ ಇದುಕ್ಕೋಗಿ ಇದನಲ್ಲ ನಾನು ಸಂಡೆ ದಿನ ಸಾಮೂಹಿಕ ವಿವಾಹ ಇತ್ತು ಸಂಡೆ ದಿನ ಅಬ್ದುಲ್ ಮದುವೆ ಇತ್ತು ಕೌತಾಳಗ ಸೋಮವಾರ ಒಂದ ದಿನ ಗ್ಯಾಪ್ ಮಂಗಳವಾರ ದಿನಲ್ಲ ಅಲ್ಲಿ ನಿಂತಿತ್ತು ಒಂದಿನ ಗ್ಯಾಪ್ ಇತ್ತು ಬಿಡ
ಅಲ್ಲಿನಕ್ಕ ಇಲ್ಲಿ ಹ್ಮ್ ಇಲ್ಲ ಇಲ್ಲ
ಇಲ್ಲ
ಅಂದನ ಬಿ ಯಾವ ಊರಿಗೂ ಹಯತ್ರಿ ಅವತ್ ಊಟ ಮಾಡ್ಕೊಂಡ ನೀ ಬಿರಿಯಾನಿ ಮಾಡಿಯಂತ ನಾ ಒಡಡಿಸಿದ್ದ್ ನಾನು
ಮಾಡಿ ನಾವೆಲ್ಲಪ್ಪ ಇಲ್ಲ ಬಡ ಪಲಾವ ಮಾಡ ನಾವಂತ ಯಾವಾರ ಗೊತ್ತ ಸ್ಟೇಜ್ ಎಲ್ಲ ವೇಸ್ಟ್
ಅಡುಗೆ ಕೂಡ ಮಸ್ತಾಗಿರ್ತದ ಪಲಾವ್ ಜಿಗಿರಿ ಬದ್ನೇಕಾಯಿ ಸಬ್ತ ಬ ಯಾವತ್ತದ ಬಿಡು
ಹ ಅವತ್ತಾ ಲೇ
ಅದ್ ಯಾವತ್ತನ ಆಗ್ಲಿ ಅವಳು ಹಾಕಮ್ ಬರಿಲಿ ಪಸ್ಟ ಮೀನು ಮೀನು ಚಿಕನ್ ವಲ್ಕಮ್ ಸ ಎಲ್ಲಂ ಈ
ನನಿಗ ನನಿಗ್ ಮುನ್ನ ನನಗ ಅಂತೀ ಸ್ನಾಪ್ ಲವರ್ ಅವನ್ ನೋಡುಗ
ಇಲ್ಲ ಹಾಕಿದ ಅಲ್ಲ ಸ್ಪಾಫ್ ಯೂಸ್ ಮಾಡ ಯಾರಿಗಾಕ್ಲಿ ಯಾರ್ ಇಲ್ಲ ಸ್ಳ
ಅದ ಅಡು ಮಾಡ್ತೀವಿ ಬೇಸ
ಇಂದ್ರಕ್ಕೆ ಮುುಡಿಕಿಯನ್ನು ಹೇ ಮಾಡಬ ಯದು್ ಮಾತ ಬ ಮಾತಾಡ್ತಾಡ್
ಇಬಟದ ರೇ ಬಸ್ ಮತ್ಯ ಕ ಅದ ವತ ಮಲ್ಲ ಕಮ್ಮಿ ಬೇಸುತ್ತಾ ಒ ಅದ ನಿಮ್ಮ ಮೊಬೈಲ್ ಹಟ್ಟ ನೀ ಬಂದ ಯಾವ ಹಳ ಎ ಹೌದತ್ತು
ಅಡ ಹಸಯ್ತು ನ
ಅದ
ಅರ್ ತತ ಅಂತೀಗ ಸರಿ ಹಾ ಮಾಜು ಚಲ್ಲ ಅ ಕಾ
ಅದೇ ಕಾಲ ಹ ನಿನ್ ಮದಿ ಮಂದಿ ಮಾಡ್ತಿದ್ದ ಒಂದ್ಸರಿ
ಎಲ್ಲಿ ಕಾದರದು ನನ